ಏನ್ ಮಾಡಕತ್ತ
ಏನಿಲ್ಲ ನೋಡು ಸುಮ್ ಕುಂತಿದ್ವಿ ನೀವು
ಊಟ ಆಯ್ತಾ
ಹ್ಮ್ ಆಯ್ತ್ ನಿಮ್ದು
ನಾನ್ ಜಾಸ್ಟ್ ಇವಾಗ್ ಮಾಡೇನೆ ನಾನ ಸುಮ್ಮ್ನೆ ಕುೂತ್ಕೊಂಡಿದ್ದನೆ ಅದಕ್ಕೆ ಕಾಲ್ ಮಾಡ್ದ ಊಟ ಅನ್ನ ಬ್ಯಾಳಿ
ಹ್ಮ್ ಹ್ಮ್ ಹ್ಮ್ ಹ ರ ಏನ್ ಮಾಡಕತ್ತಲ್ ರಾಣಿ
ಹಟಡ ಕೊಯಿಳಕ್ಕ ವರ
ಹ್ಮ್ ಕಕಾ
ಕಕಾ ಆಐಚುರ್ಕನ್ ಮೀಟಿಂಗ್ ಆಗಂತ
ಹ್ಮ್ ನಮ್ದು ಇವತ್ ಸ್ವಲ್ಪ ಎಕ್ಸಾಮ್ ಇತ್ತು ಹೋಗಿದ್ವಿ ಕಾಲೇಜ್ಗೆ ಎಕ್ಸಾಮ್ಗೆ ಎಕ್ಸಾಮ್ ಮುಗಸ್ಕೊಂಡ್
ಹ್ಮ.
ಮತ್ತೆ ಬಂದು ಈಗ ಮಾವಿನಕಾಯಿ ತಿನ್ನಾಕತ್ತೀವವಿ ನೋಡುಬಾ.
ಮಾವಿನಕಾಯಿ ಎಲ್ಲಿ ಎಲ್ಲಿ ತಂದಿರಿ.
ನಿನ್ನೆ ಮಮ್ಮಿ ಪಾಪ್ಪಾ ಇದಕ್ ಹೋಗಿದ್ರು. ಕಿರಾಣಿ ತರಾಕ ಅಂತ ಹೇಳಿ.
ಹ್ಮ್ ಹ್ಮ್ ಹ್ಮ್.
ತಂದರ ನಾ ನಿನ್ನೆ ಎಲ್ಲ ತಿಂದೇ ಇಲ್ಲ ಈಗ ತಿನ್ನತೇವಿ.
ಹೌದ ಎಷ್ಟ್ ರೂಪಾಯಿ ಕೆಜಿ ಇದ್ದ ತಂದ.
ಇಟ್ಟಕ್ಕ ತಂದಳ ನೋಡೇ ಇಲ್ಲಾನ.
ಎಸ ಬಂದಾವ.
ಹ್ಮ್ ಬಂದಾವ ಒಂದ್ ಹತ್ತ. ಹದಿನೈದು ಇಪ್ಪತ್ ತಂದಾಳ ಎಸ್ಟ್ ಎಸ್. ಚಂದ ಸಣ್ಣ ಸಣ್ಣ ಆವ ಅಷ್ಟೇಂದು ದೊಡ್ಡ ದೊಡ್ಡುದಿಲ್ಲ. ಚಂದಾವ ಚೀಕ್ನ ಮಾಡಂತಾವ.
ಹ್ಮ್ ಎಲ್ಲಾ ಆಯ್ತು ಮಾಡ್ರಿ ಶಿಕರಣಿ.
ಬಾರಿ ಆತ ಶಿಕಣಿ ಹ್ಮ್ ಗೊತ್ತು.
ಹೌದಾ.
ಹ್ಮ್.
ಚಂದ್ ಆತ ಶ್ಯಾವಿಗೆ ಮಾಡ್ಬೇಕು ಶ್ಯಾವಿಗೆ ಒಳ ಸೀಕ್ಣಿ ಮಾಡ್ಕೊಂಡ್ ಹಾಕೊಂಡ.
ನ ವಳಿಜತಾರ ಬಾರಿ.
ಹ್ಮ್ ಹೌದ.
ಹ್ಮ್ ಅತ್ತಿಲ್ಲ.
ಹೊರಗ ಹೋಗ್ಯಾಳ.
ಹ್ಮ್ ಹ್ಮ್ ಮುಂಜಾನೆ ನಾಷ್ಟ ಏನ್ ಮಾಡ್ರಿ.
ಬೆಳಗ್ಗೆ ನಾಷ್ಟ ಮಾಡಿಲ್ಲವ ಅಣ್ಣ ಸಾರು ಮಾಡೀವಿ ಶನಿವಾರ.
ಹ್ಮ್ ಹ್ಮ್ ಶನಿವಾರ ಅಲ್ಲ.
ಹ್ಮ್.
ಹ್ಮ ನಿ ತಂಗಿ ಪೋನ ಹಚ್ಚಿಡ್ಲ.
ಹಚಿಡ್ಲ ಕಂಪ್ಲೀಟ್. ಊಟ ಆಗೇತಿ ನಮ್ದು.
ಹ್ಮ್.
ಹ್ಮ್ ಕಂಪ್ಲೀಟ್ ಐತಿ ನಮ ಮಾಡ್ಬ್ಯಾಡ್ರ ಅಂದ್ರು ಆಮೇಲೆ. ಅದಕ್ಕೆ ಊಟ ಆಗಿದೆನ. ಕೇಳ್ದ ಹಾಗೇದ ಒಂದ್ಳು ಕಾಲೇಜಕ್ ಹೋಗಿವ ಏನಂತಂದೆ ಕಾಲೇಜಕ್ ಹೋಗಿ ಬಂದಿನಿ ಮುಖ ತಕ್ಕೊಂಡಿನಿ. ಓದ್ಬೇಕ ಅಂತ ಕುತ್ಕೊಂಡೀನಿ. ಏನ್. ಫೋನ್ ಬಂತು. ರಿಸೀವ್ ಮಾಡಿದೆ ಇಲ್ಲೇ ಹೊರ ಕುಂತೀನಿ ಗಾಳಿ ಚೆಂದ ಬೀಸಾಕತ್ತದ.
ಹ್ಮ್ ಅವ್ರ ಕಾಲೇಜ್ ಬಳ್ಳಿ ಏ ವರಾಂಡ ಚಂದವ್ರ. ನಮ್ ಕಾಲೇಜ್ ಹಂಗೆವ
ಹ್ಮ್ ಅಯ್ಕ ಎಲ್ಲಾರ ಹುಡುಗಿಯರ್ ಸೇರಿ ಮಾತಾಡ್ಕೊಂತ ಕುತ್ತಿವಿ ಎಂಗ್ ಇದೀ ಅಂದಳು ಆರಾಮಿದಿನವ್ವ. ಯಾವಾಗ ಬರೋದು ಮೊರಂ ಬರಲ್ಲ ಏನಂತ ಕೇಳಿದೆ?
ಹ್ಮ್
ಮೊರಂ ಕೇಸ್ ಚೂಟಿ ಕೊಟ್ರೆ ಅಕಸ್ಮ ಹ್ಮ್. ಎಲ್ಲಾರು ಹುಡ್ಗಿಯಾರ ಹೋಗ್ತಾರಂತ ಹೊದ್ಮೇಲೆ ನಾನು ಬರ್ತ ನೆ ಅಂತ ಅಂದ್ಳು.
ಹ್ಮ್
ಆಯ್ತು ಬರೀಲಿ ಅನ್ಕೊಂಡು.
ನಾಲ್ಕೇ ಬರ್ತಾರಂತ.
ಹ್ಮ್ ನೀವು ಬರಿ ಅಲ್ಲ
ನಂದ ಎಕ್ಸಾಮ್ ಆದಲ್ವಾ ನಾ ಬರ ಬರ್ಬೇಕಂತ ಇದ್ದಿ ಇಸತ್ ಮೋರಮ್ ಕೋತ್ನ ಆಕಿಗ್ ನೂ ಹೇಳಿದ್ದೆ ನಾನ್ ಹೋಗಂ ಅಂತೇಳಿ ಹೂಂ ಅಂದಿದ್ಲ ಅಕಿನ.
ಹ್ಮ್ ಬರ್ಬೇಕಿಲೋ ಮತ್ತ್
ನಮ್ದೇ ಎಕ್ಸಾಮ್ ನಾಡದಾವ್ ಅಕಡಿ. ಬರ್ಬೋದ್ ಬಿಡಿ ಇಪ್ಪತ್ತ್ರೊಂಬತ್ ಅದಕ ಅದ ಅದಕ ಅಲ್ಲಿ ಬಂದ್ ಕುಂತ್ನಿ ಅಂದ್ರ ಆಯತ್ ಬರದ ಇಲ್ಲಿ ಇಪ್ಪತ್ತೆಂಟಕ್ ಇಕಡಿ ಬಂದ್ ಎಕಡ್ ಓದ್ಬೇಕ್ ಯಾವಾಗ ಹೋಗ್ಬೇಕ.
ಹ್ಮ್ ಹ್ಮ ಹ್ಮ ಅದ್ಕೆ ಕೇಳ್ದೆ ಬರ್ತಾರ ಅನ್ಕೊಂಡಿದ್ದೆ ನಾ
ಹ್ಮ ಈ ಎಕ್ಸಾಮ್ಮ್ ಮುಗಿತಾವ್ ಬರ್ತನ.
ಶಾಪ್ರ ಅತ್ತಿ ಮಾಡಿದ್ಲೇನ್?
ಉಹುಂ ಮಾಡಿದಿಲ್ಲ.
ಇದು ಅದು ಎನಂತರವಾ. ಬಿಟ್ಟು ಕೋಶಿಕ್ ಕೋಶಿಕ್
ಯಾರ ದೇವ್ ಏನದು.
ಹ ಅದೇ ಸಾನಿಧ್ಯ ಹೇಳಿ ಕೊಟ್ಟಿದ್ದಳಲ್ಲ.
ನಂಗ್ಗ್ ಗೊತ್ತೇ ಇಲ್ಲ. ಏನು ವ ವಾಕಿಂಗ್ ಸ್ಟೆಪ್ಸಾ ಹ್ಮ್ ಹ್ಮ ಮಾಡ್ಕೊಂಡ ಇಲ್ಲದನ್ನದ.
ಅದನೂ ಬಾರಿ ಆದವಾ.
ಔದರ್ಲಿತ ಕಾಯಿನ್ಸ್ ಬರ್ತಾವ?
ಹ್ಮ್ ಕೊಶಿಕ್ ಬಂದವ ಬಂದವ.
ಏನ್ ಮಾಡ್ರಿ ಆರ್ಡ್ರ?
ಏ ಅದೇನ ಮುನ್ನೂರ್ ಆಗತ್ತನ್ ನಿಂದ್ರಬೇಕ ಮುನ್ನೂರ್ ಮ್ಯಾಲ ಆರ್ಡ್ರ ಮಾಡ್ಬೇಕ. ಮೀಿಸೋದಾಗ ಚಂದ್ ಬರ್ತಾವ ಮೀಿಸೋದಾಗ ಚಂದ ಬರ್ತಾವ ಬಟ್ಟೆ
ಹ್ಮ್ ಚಂದ ಬರ್ತ ಮಿಷುದಾಗ
ಮೀಶೋಗೆ ಎಂತ ಅದ ಇದೆ ಚಂದರ್ತ ಫ್ಲಿಪ್ಕಾರಾರ್ಡ್
ಹ್ಮ್ ಫ್ಲಿಪ್ಕಾರ್ಟ್ ದಾಗ ತೋತನೋ
ತೋತ್ರಿನು ನಾ ಒಂದು ನಾಡ್ ರ್ ಮಾಡಲ್ಡ
ಫಪ್ ಹಂಗ ಹೇಳಿದ್ರ ನಿಂದೆ ಕರೆಕ್ಟ್ ಅದ ಹಂಗ್ ನೋಡ್ರ
ನಾನ ಒತ್ತಿನೇ ಆಗಲ್ಲ ಆರ್ಡ್ರ ಮಾಡಕ್
ಆರ್ಡ್ರ ಮಾಡದು ಬರ್ತಾ ಬಿಡ ಅಂದ್ರೆ ಎ ಅಂತ ಆರ್ಡ ನೋಕೊಂಡು ಸುಮ ಸಣ್ಣ ಪುಟ್ಟ್ ಮಾಡ್ಬೇಕು ಡ್ರೆಸ್ ಪಸ್ ಮಾಡ್ತೀವಲ್ಲಾ ಚಂದ ಬರಲ
ಹ್ಮ್ ನಾವ ಒಂದೂರ್ ಮಾಡಿಲ್ ನಡವತ್ತು ಮಾಡ್ರಿ
ಒಂದೊಂದ್ ಬರ್ತಾ ಬಿಡೂ ಚೆಂದ ಅದ್ರ ಅದೇ ಒಂದೊಂದ್ಸತಿ
ರಿಟರ್ನ್ ಮಾಡಿದ್ ವಾಪಸ್ ಸಮನ್ ಸಾಗ ಪಾರಮ ಪಲ್ಲ
ಹ್ಮ್ ಹಾಕ್ತಾರ
ನ ಚಲ ಮುಡ ಅ ಒಂದು ಆಪ್ಷನ್ ಎಂಗಾನ ಇಲ್ಲಯಾನ ಅದು ಹೊರಗ ತಗೊಂಡಿವ ಅಂದ್ರ ಆಯ್ತು ನಮಗ್ ನಮಗೆ ನಿಮಗೆ ನಿಮಗೆ ಅನಗೆ
ಹ್ಮ್ ಹೆಂಗೆ
ಹ್ಮ ಹ ನ ಮೀಸೋದಾಗ ತಗೊಂಡ್ರು ರಿಟರ್ನ್ ಒಂದ ದಿನ ಊಟಕೊಂಡಗೆ ಅದ ಹಂಗೆ ಮಾಡಚ
ಅಂದ್ರೆ ಅದು ಏನತದ ಕ್ವಾಲಿಟಿ
ಹ್ಮ್
ನಮಗ ಫೋನ್ಗ ಒಂಥರ ಕಾಣ್ತದ ಅಲ್ಲೇ ಒಂಂತರ ಇರ್ತದ
ಹ್ಮ ಹ್ಮ್ ಹ್ಮ ಹೌದು ಕರೆಕ್ಟ್ ಅದ್ರಂಗಗೆ ಬಂದ್ರಂಗ ಹ ಬಂಬೆ ಗೂಡಿ ಸರ್ತಾರ ಅದ್ರೊಳಗೆ
ಹ್ಮ್ ಅಂದ್ರ ರಿವ್ಯೂ ನೋಡ್ಬೇಕು ಈಗ ಮಂದಿ ಅಲ್ಲಿ ಕಳಸಿರ್ತಾರ ರಿವ್ಯೂ ಫೋಟೋ ಗಿಟೋ ಹೊಡದು ಅದನ್ನ ನೋಡಿ ಮಾಡಿ ಆರ್ಡರ್ ಮಾಡ ಏನ್ ಮಾಡ್ಬೇಕಂತ ಮಾಡತಿ
ನಾನೇ ಪಾಪುಗ ಒಂದ ಜೋಡು ಶೂ ಆರ್ಡರ್ ಮಾಡ್ಬೇಕಂತ ಮಾಡಿದ್ದೆ ಶು ಹಾ ಆಗೆ ಕಾಲಕ್ಕ ಹಂಗೆ ಹಂಗೆ ತಿರುಗಿ ಆಡಕತ್ತಾಳ
ಹ್ಮ್ ಮಾಡ ಮಾಡ ನೂರ್ ರೂಪಾಯಿ ಶೂ ಆರ್ಡ್ರರ್ ಮಾಡ ಚಂದ್ರತ
ಅದಕ್ಕೆ
ಅಲ್ಲಿರ್ ತಳಗ ನಲ್ಲೆ ಅಶು. ಬೈ ನಾವು ಅನ್ನಂತಳಗೆ ರಿವ್ಯೂ ಇರ್ತದ. ವಡಿ ಅಲ್ಲೆಲ್ಲಾ ಆಟ್ ಮಾಡಿ ತರ್ಸಿದ್ ಫೋಟೋ ಹಾಕಿರ್ತಾರ ಅವ್ರು.
ಹ್ಮ್
ಅವಾಗ್ ನೋಡ್ ಗೊತ್ತಾಗ್ತದ ಅದ್ ಹೆಂಗ್ ಅನ್ಸುತ್ಯ.
ಹೌದ್ ನೋಡಿದ್ರೆ ಕ್ವಾಲಿಟಿ ಯಾವ್ದಂತ ಗೊತ್ತಾತ್ವನ.
ಹ್ಮ್ ಕ್ವಾಲಿಟವ ಅಂದ ಗೊತ್ತತದ ಹಿಂಗವ ಅಂತ್ ಗೊತಾಗ್ತದ.
ಹ್ಮ್ ನಿಲ್ದಾಣ ಭಾರಿ ಬಂಬುಸರ.
ಹು ನಾವ ನಿಲ್ದಾಣ್ ಅವ್ನ್ ನಿಲ್ದಾಣ್ಣ ಎಷ್ಟ್ ಷ್ಟಟಗ್ಯಾವ ನಮ್ ಫ್ರೆಂಡಂದು ಹೊಲ್ದಾಗ ಅಂತ. ನೀವುಗ ಇಷ್ಟು ದೊಡ್ ದೊಡ್ಡ ದೊಡ್ ಇದು ಏನ್ ಮಾರ್ಕೆಟ್ದಾಗ್ ಇರುವಂತ ಇದಂಗವ ತಂದ್ ಕೊಟ್ಟಿದ್ಲಿಕಿ.
ಹ್ಮ್
ಬರ್ಬ ಹ್ಮ್ ಪಿರಾಗ್ಯ ಮತ್ತ.
ಹ್ಮ್ ಮಾರ್ಕೆಟ್ ತುಂಬ ಅವ್ನೆ ಅವ್.
ಏನಂದ್ರೂ ಮಾಯನ್ಣನೇ ಬಾಳ್ಚಂದ.
ಸೈ ಆವ್ಲಾ.
ಹ್ಮ್
ಇ ವರ್ಷ ಒಟ್ ಸಹಿ ಇದ್ದೆ ತಿಂದಿವಿ. ನಾನೊಂತ ಮಾರಣ ಒಟ್ಟ ಒಳಗಿದ್ದ ತಿಂದೆ ಇಲ್ಲ.
ಹ್ಮ್ ನಯ್ ನೋಡ್ ಬಾರಿ.
ಹ್ಮ್ ತರ್ಸ್ಕೊಂಡ್ ತಿನ್ಬೇಕ್ ಯಾವ್ಯಾವಸ್ ಸೀಸನ್ ಹೇಳ್ತದೆಲ್ಲ.
ಒಂದೇ ಹಣ್ಣು ತಿನ್ನೋದಾಗಲ್ಲ ನೋಡು ಸೀತಾಪುಲ್ಲೇ ತಿನ್ನೋದಾಗಲ್ ಒಟ್ಟ ನಂಗ.
ಹ್ಮ ಹ ಅದು ಚಂದ ತಿರಗಿರ್ಬೇಕು. ಬನ್ ಜಂದ ಅಣ್ಣ ಆಗಿರ್ಬೇಕು. ತಿನ್ನಂಗ ಆತದ ಎಂಥದನ ತಿಂದಿವಿ ಸ್ವಲ್ಪ ಕಾಯಿ ಇರದಂದ್ರ ಬಾಯಿ ಹುಳು ಉುಳುಗ್ ಆತದ.
ಹ್ಮ್ ತಿಂದೆ ಒಂದ್ ಹಣ್ ತಿನ್ನಲ್ಲ ಅದ್ ಏನೇನು ಹೋಗಲ್ಲೇವು.
ಹ್ಮ್ ನಾಶ ಮಾಡಿದ್ರೇನಾ
ಹ್ಮ್ ಮುಂಜಾನ ಜೀರಾ ರೈಸ್ ಮಾಡಿದಳ.
ಹ್ಮ್ ಮತ್ತ
ಅದೇ ಉಂಡ್ ಕಟ್ಕೊಂಡ್ ಹೋಗಿ ಇಂಗ್ ಕಾಲೇಜ್ ಅಂಗ್ ಏನ್ ಉಂಡಿರ್ಲಿಲ್ಲ ಅಲ್ಲೇ ಕ್ಯಾನ್ ಟ್ಟಿನಾಗ ಒಂದೆರಡ್ ಸಮೋಸ ತಿನ್ ಮತ್ ಮನಿಗ್ ಬಂದೆ ಉಂಡೀನ್
ಸಮೋಸಾ
ಹ್ಮ್ ಬಾರಿ ಕೊಡ್ತಾರ ನಮ್ ಕಾಲಿಜ್ನ ಸಮೋಸ.
ಅಮೌಂಟ್ ಕೊಡ್ಬೇಕಲ್ಲ ಅಮೌಂಟ್ ಕೊಟ್ರ ಎಲ್ಲ ಇರ್ತದ ಮತ್ತ.
ಇ ಡಬಲ್ ರೇಟ್ ಅದ್ರಗ್ ಮತ್ತ
ಸುಮ್ನೆ ನಾವು ಮನೆಗ್ ಬಂದ್ ಸುಮ್ ಅನ್ನ ಸಾರ್ ಉಣ್ಣದ್ ಪಾಡಲ್ಲ.
ಹ್ಮ್ ಆದ್ರೆ ಹನ್ನೊಂದ್ ಗಂಟೆಗೆ ಸ್ವಲ್ಪ ಬ್ರೇಕ್ ಇತ್ತು ನೆಕ್ಸ್ಟ್ ಪೇಪರ್ ಇತ್ತು ಹಸುವಾಗಿತ್ತು
ಹ್ಮ್ ಹ್ಮ್ ಹ್ಮ್
ಅಂದ್ರು ಸಮೋಸ ಫ್ರೆಂಡ್ಸ್ ಆಯ್ತ್ ನಡಿ ಅಂತ ಹೇಳಿ
ಅಮೌಂಟ್ ಇಟ್ಕೊಂಡೆ ಹೋಗ್ಬೇಕು ನೀನ್ ನೂರು ರೂಪಾಯಿ ದಿನಲ್ಲ ಎಮರ್ಜೆನ್ಸಿ ಅಂತ ಹಸುವಾಗ್ತರ್
ಈಗ ಫೋನ್ ಪೇ ದಾಗ ಇರ್ತವಲ್ಲಾ ಅದಿಕೆಯ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಡಿತದ್ ಹಂಗಂದ್ರೆ ಓಕೆ.
ಹ್ಮ್
ತಂಗಿ ಹೋಗಳ ಹಾಸ್ಟ್ಲಕ?
ಅಕಿಂದ ಹಾಸ್ ಸ್ಟಲ ಆಕ ಮಂದರ ಮಮ್ಮಿ ಬ್ಯಾಡನ್ನಕತ್ತಾಳ.
ಯಾಕಾ
ಯಾಕೆ ನಮ್ಮ ಬ್ಯಾಡ ಅಂದ್ರು
ಹೌದಾ ನೆಕ್ಟ್ ಸರಿ ತೋರ್ಕೊ ಹಾಕೊಂಡಾಗ ಬರ್ಬೇಕ್ ನೋಡ್
ಹ್ಮ್ ಬರ್ತನ
ಅಕ್ಕಿ ಏನು ಕರ್ಕೊಂಡ ಬಾ.
ಹ್ಮ್ ಯಾಕೆ ಇಬ್ಬರು ಬರ್ತಿತ್ವ ಕಾಲೇಜನಾಗ ಇರ್ತ್ನೀ. ಹಂಗೆ ಮುಗ್ದ್ ಮ್ಯಾಗ್ ಆಕಡೆ ಬರ್ತನ್
ಹ್ಮ್ ತಕ್ ಮಾಡಸಬೇ
ಹ್ಮ್
ಮತ ಬಾಂತರವಾ ಅವ್ರು ಪದೇ ಪದೇ ಚಾಮಂತಮ್
ನಂತ ಆರಾಮ ಆಗ್ಬಕನ ಬರ್ಬೇಕ್ ಆದು ನಂತ
ಹೌದವಾ ಇಲ್ಲಿ ಆದ್ರನು ಶಾಪುರ ಆದ್ರನು ಅಷ್ ಮತ್ತೆ ಸರಿ ತಿರ್ಗಿ ಆಳಸ್ತಾರ ಅಂತ ಹೇಳಿದ್ರು
ಈಗ ಅಲ್ ಕಡಿಮೆ ಅಗಿದಿಲ್ ಮತ್ತ?
ಹ್ಮ್ ಕಡಿಮೆಲ ದಷ್ಟ್ ಬೆಟರ್
ಹ್ಮ್ ಅಂದ್ರೆ ಏನು ಜಾಸ್ತಿ ಇದ್ರ ತಿನ್ನಪ್ಲ ಲ್ಲೇನು
ಹ್ಮ್ ಹ್ಮ್ ಹಂಗಂಗಲ್ಲಾನ ಎಲ್ಲ ಉಣ್ತೆನಿ.
ಇಲ್ಲ ತಿನ್ಬೋದು ಅಂದ್ರೂ ನಮ್ಯಾಗ ಡಿಪೆಂಡ್ ಈಗ ನಾವ್ ಸೆನ್ಸಿಟಿವ್ ಮಾಡಿದ ಬಾಳ ಸೆನ್ಸಿಟಿವ್ ಆತಾವವ
ರಫಿದ್ರ ರಪ್ಪ ಈ ನಮ್ಮ ಪಾಪ ನಮ ಕೈ ಹಾಕಿ ಕೈಲಿ ಹಾಕಿ ನಮ ತಗೊಂಡ
ಹ್ಮ್ ಅದೇ ನೋಡು ಈಗ ರಾಣಿನ ಶ್ರೇಯಸ್ನ ಹುಣಲ್ಲ.
ಅಗಿ ಕೈಲಿಕ್ಕನೇ ಉಂಟಳ ಪಾಪ ಹೇಳಿ ಇಲ್ಲಿ ಹೋಗಿ ಬಾ ಅಂದ್ರೆ ಇಲ್ಲಿ ಹೋಗಿ ಬರ್ತಳ.
ಬಾಳ ಮಾಯ ಮಾಡ್ಬಾರ್ದ ಅವ್ರಿಗೆ ಬಾಳ್ ಮಾಯ ಮಾಡ್ರ ಅವರುನ್.
ಹ್ಮ್ ಹ್ಮ್ ಅವ್ರೇ ಹುಣಸ ಅವ್ರೆ ಅವ್ರ್ ಹ್ಮ ಹಂಗಿಲ್ಲ ನಾವ್ ಪಂಚಾಯತಿಗ್ ಹೋದಾರ ನ. ಬೇಕ ನೋರ್ಬಲ್ಲಿ ಯಾತಾಳ
ಹ್ಮ್
ಹ್ಮ್
ನಮ್ ಮನೆಗೆ ಎಲ್ಲಾರ ಹಿಂಗೆ ಅದ ಮತ್ತೆ. ಏ ಲಡುವ ಆಯಿ ಎಲ್ಲಾರ ಮಲ್ಕೊಂಡಾರ.
ಯಾಕ ಬಿಸಲಾಲ
ಕೊಂಡ್ರ ಊಟ ಮಾಡಿ.
ಹ್ಮ ಹ್ಮ್ ಹ್ಮ
ಮಮ್ಮಿ ಅವ್ರ ಅವ್ರ ಅಕ್ಕ ಫೋನ್ ಹಚ್ಚಿದ್ರು ರಕ್ಕನ ಮಗಳು ಹೋಗ್ಬೇಕು ನನ್ ಈಗ್ ಮುಗ್ದದ್ ಆಕಿ. ಅನನ್ಯ ಅದೇ ಏನ್ ಮಾಡ್ಲಿ ಅಂತೇಳಿ ಕೇಳ ಫೋನ್ ಹಚ್ಚಿ ಅದೇ ಇಂಜಿನಿಯರಿಂಗ ಮಾಡ್ತ್ನ ಅಂತ ಹೇಳಿದಳ.
ಹ್ಮ್
ಆಯ್ತ ಅಂತ ಹೇಳ್ದೆ. ನಮ್ ಕಾಲೇಜ್ನಾಗ ಕಂಪ್ಯೂಟರ್ ಸೈನ್ಸ್ ಸಿ ಎರಡ್ ಲಕ್ಷದ ಎಪ್ಪತ್ತದ ಫೀಸ್.
ಹ್ಮ್
ನಾ ಮಾಡದೆ. ಅದಿಕೆ ಹೇಳಿದೆ ಫೀಸ್ ಎಲ್ಲಾ. ಆ ಆಯ್ತ ಗೊ ಅಂತ ಅಂದ್ರೆ ಗೌರ್ಮೆಂಟ್ ಸೀಟ್ ಆದ್ರೆ ಸ ಪ್ರೈವೇಟ್ ಅಂದ್ರೆ ಎರಡ್ ಲಕ್ಷದ ಎಪ್ಪತ್ ಕಟ್ಟದಾಗಲ್ಲ ವರ್ಷಿ.
ಹ್ಮ್ ಜಗಿಯತದ ಅಮೌಂಟ.
ಹ್ಮ್ ನಮ್ ಗೌರ್ಮೆಂಟೇ ಕಟ್ಟೋದಾಗಲ್ಲ ಒಂದ್ ಲಕ್ಷ ರೂಪಾಯ್ನೇ.
ನಿಮ್ ಗೌರ್ಮೆಂಟ್ ಅನಾ.
ಹ್ಮ್ ಮದ್ ಗೌರ್ಮೆಂಟ್ ನಂದ.
ಹೌದಾ ಹಂಗಿದ್ರ್ ಚಲೋ ದೊಣ್ಣೆ ನಿಮ್ಮ್ದೇ ಇಕಿದ ಪಿಜೆ ಪರಕ ನಿಂದು ಗುಲ್ಬಾರಗ. ದೂರ ಇದಲ್ಲ ಮತ್ತ.
ಹ ಗುಲ್ಬರ್ಗ.
ಆಕಿಯಾ ಕಡಿಕ್. ಕಡೆ ಕಳ್
ಹ್ಮ್ ನಕಿ ಬಾಳ ಊರ್ ಕಡೆ ಹಾಕಳ ಹುಬ್ಬಳಿ ಹಾಕ್ಯಳ ಬೆಂಗ್ಳೂರ ಏನ್ ಹಾಕಿಲ್ಲಾ ಹುಬ್ಳಿ ಕಡೆ ಬಿಜ ಪುರ್ ಧಾರವಾಡ ಆಕಡೆ ಹಾಕೇಳ ಬಿಜಾಪುರ ಆಗ ಸುಮ್ಮ ಆಕಂಗ ಹಾಕೇಳದು ಬಿಜಾಪುರ್ ಬಿಜಾಪುರ್ ಕಡಿನೇ ಆಗ್ಬಿಟ್ಟದ.
ತುಕ್ಲಿ ಇಬ್ರು ಒಂದೇ ಆತ್ತೆದಲ್.
ಹೇಳಿದಾನ ನನ್ ಬೆಂಗ್ಳೂರ್ ಡೌನ್ ಬಾಸ್ಕೋ ಕಾಲೇಜ್ ಆತಿತ್ತು ಆಯ್ಕಿದ್ರೆ ಹಾಗ್. ಗುಡ್ಲಿಲಿ ಇರ್ಬೇ ಬೇಡ ಅಂದ್ರೆ ಅದಕ್ಕೆ ಬಿಟ್ಟೆ.
ಮಾಡ್ತೀನಿ ತೊಗೊ.
ಹ್ಮ್ ಮಾಡ್ ಮಾಡ ಇಡ್ಲಾ. ಹ್ಮ್.